ನಪಣ
ನೀನೇ ಹೇಳ್ಬೇಕು
ಏನಲ್ವ ನಾನು ಸುಮಮ್ಮನೆ ಹೊರಗಡೆ ವಾಕಿಂಗ್ ಮಾಡಕಚ್ಚ ಊಟ ಮಾಡೆ
ಒ ಪಸಲ್ಲಿ ಹೊತ್ತು
ತಗರಿ ಕಾಯ ಪಲ್ಲ ಚಪಾತಿ ಸತ್ತಿ ಬಳಾಣ ಪಟ್ರಾ ಅದ ಸ್ವಲ್ಪ ಆಮ್ಲೆಟ್ ಾಕಿನ್ ತಿಂಡಿಟ್ಟತ್ತ ಬಿಟ್ಟ ಗ್ಯಾಸ್ಟ್ರಿಕ್ಾಯಗ್ಬಿಟ್ಟದ ಹೊರಗಡೆ ತಿರಿಡ ಏಳ್ನೂರ ಇಪ್ಪತ್ತ ಹಾ ನಾನನ್ ಹಂಗಿ ಹಕತಿಲ್ಲ ಮತ್ತ್ಯಾಕ್ ಸ್ಟಾಪ್ ಮಾಡ್ಕೊಳ ಅಂತ ಹೇಳಿ ಅವರು ಇಲ್ಲಿ ಹುರ್ ಹುಗ್ಗರು ಹಾಸ್ಟೆಲ್ದಾಗ ಇರ್ತಲ್ಲ ಚೆನ್ ಬೆಳತಾನ ತಿರ್ಗಾಡತ ಹದ್ರಾಡದ್ ಮಾಡತ ಎಂತ ಮಾಡ್ತವ
ಹಾಸ್ಟೆಲ್ಹಗ ತಿರಿಗೇನ್ ಕೆಲ್ಸ ಇರಲ್ಲ ಏನಿರಲ್ಲ
ಏನ ಇರಲ್ಲ ಬರೀ ಗೋರ್ಮೆಂಟ್ ಹಾಸ್ಪೆಲ್ದಾಗ ತಂದೆ ತಾಯಿ ಓದ್ತವ ಅಂತ ಹೇಳೇಳ್ಬಿಡ್ತಾವ ಒಳ್ಳೆ ಚಲೋ ಸೌಲಭ್ಯ ಾಗ ಗೋರ್ಮೆಂಟ್ ಹಾಸ್ಟಲ್ ಅಂತ ಓತ್ತಂತ ಏನಿಲ್ಲ ಆ ಮಾಸ್ತರ್ ಹೇಳೋದಿಲ್ಲ ಕೇಳೋದಿಲ್ಲ
ಹ
ಮಂದಾಗ ಕೇರ್ಲೆಸ್ ಅಪ್ಪ ಪ್ರೈವೇಟ್ ಆದ್ರ ರೊ ಕಟ್ಟಿ ಹಚ್ಚಚ್ಿರ್ತಾರೆ ಗೋರ್ಮೆಂಟ್ ದಾಗ ಯಾರ್ು ಕೇಳ್ತಾರೆ ಹೇಳ ಇ ವಾಡ ಇರಲ್ಲ ಏನ ಇರಲ್ಲ ಹೌದಲ್ಲ ಹೊರು ತಿರ್ಗಾಡೋದು ಫೋನ್ಾಗ ಗತ್ತಾಡೋದು ಇದೇ ಮಾಡ್ತಾರೋಡು
ಹದ ಕೊತ್ರ ಹದತ್ರ ಹ್ಮ್ ಹ್ಮ್ ಹ ಮತ್ತೆನ ನೋಡಪ್ಪಾ ಈವ ನಾನ ಊರ್ ಕಡೆ ಬಂದಿದ್ದೆ
ಹ ಹಾ ಏನ ಸಿ ಉೂರ ಗ ಪೈ ಗ ಪಿತಾವ ಆ ಏನು
ಹ ಹಲ್ಪ
ಹಲೋ
ನಾನು ಸ್ವಲ್ಪ ಈ ಕಡೆ ಬೇರೆ ಕಡೆ ಬಂದನಲ್ಲ
ಹ
ಹ್ಮ ಅದ ಏನಂತಂದ್ರ ಇವಾಗ ನಾನು ಒಂದು ಇದ ಆರ್ಡರ್ ಮಾಡೀನಿ ಹ
ಜನ
ಹ್ಮ ನೀರ್ ಬೂಡ ಮಶ ನ್ ಇರಲ್ಲ ಡೀಸೆಲ್ ಹಾಕಿಷ್ಟು ಚಾಲು ಮಾಡ್ತಾರಲ್ಲ
ಹ ಹ
ಅದೇ ಆರ್ಡರ್ ಮಾಡಿದೀನಿ ಸಬ್ಸಿಡಿಯಗ
ಹ್ಮ್ ಹ್ಮ್
ನೇರ್ಪಡೋ
ಅ ಹ್ಮ ಹ್ಮ್
ಹಾ ಇವಾಗ ಲೈಟಿಂದದೆಲ್ಲ ಬಾಳ ತೊಂದರೆ ಆಗಗ್ಬಿಟ್ಟ್ ಈ ಕಡೆ ನಮ್ಮ್ ಕಡೆ
ಹೌದಾನು
ಹ್ಮ್
ಬಾಳ ನಮ್ ಸಡ್ ಮೊನ್ನೆ ನಾವು ಬ್ಯಾಸಿಗ ನಮ್ಮ ಅಪ್ಪಗನ್ನಾನ ಉರ್ಸ್ಕೊಂಡು ಓಡ್ಸೊಂಡಪ್ಪ ಮೂಲ್ಯಗಳು ಸ್ವಲ್ಪ ತೆಗದ ನಮ್ಮ್ ಮಗಬಲ್ಲಿೆ
ಹ್ಮ್ ಹಾ
ಕೃಷಿ ಒಂದ್ ವರ್ಷ ಮಂದಿ ಬ್ಯಾಳ್ ಗುಡಪ ಅದಏನ್ ಈ ವರ್ಷ ಏನ್ ಬಾಳ ಮಳೆ ಆಗ್ತದ ಅಂತಂದ ಮನ್ನ್ಯತಿೀ ಬ ಜ ಉರಿ ಒಲ್ಲ ಮಷೀನ್ ಒಂದ್ ಎರಡ್ ದಿನ ಆಗಾನ ಮಳಿ ಹೊಜ್ ಜೋಳ ಹತದಟ್ಟ ಬೀ ಹಾರದ ಎಪ್ಪ ಹೋಯ್ಷ್ಟ ಮೂಲ್ಯಾಗ ಹೋಗಿ ನೀರ ನೆನ್ನೆನ್ಯಾಗ ಇದ ಮಾಡಕತ್ತ ನಂದ ಮ್ಯಾಗ ಎಲ ಆಡಕತ್ ಉಊಟಾವ
ಹ್ಮ್ ಹ್ಮ್ ಹ್ಮ್ ಹೌದ ಆಗ್ತದೆ
ನಾವು ಮೊದ್ಲ ಕೃಷಿ ಉಂಡು ಮಾಡಿದ್ದೇವ ಅಂದ್ರ ಸ್ವಲ್ಪ ಹ ನೀರ್ ನಿಂತಗಿಸಿಿ ಏನಾರ ಮಳಗಾಲ ಹ್ ಕಡೆ ಏಂದ್ರ ಜ್ಯಾಸ್ಗಾಗಿ ಏನ್ ಮಾಡಬಹುದ ಇ ಒಂದು ಬಾಗಡಿ ಹಾಕಿದ್ರ ಈಗಏನ್ ಗೋರ್ಮೆಂಟ್ ಎಲ್ಲ ಸೌಲಭ್ಯ ಕೊಡ್ತದೆ ಸಬ್ಸಿಡಿ ಆಗ ಬೇಾಗಡಿ ಕೊಡ್ತದ ಕೃಷಿ ಹೊಂಡೈಿತರಿಗೆಲ್ಲ ಹ ಬಲಿ ಕೊಡಕತ್ತಾವ ಈಗ ಕೆಬ್ಬಣ ಬಲಿ ಬರ್ತಾವ ಈಗ ಹಿಂಗ ಸುತ್ತ ಒಂದೊಂದು ಇದು ಸಿಮೆಂಟಿನ ಪಂಬ ಇಟ್ಟಗಿಸಿ ಬಲಿ ಹಾಕ್ತಾರ ಈಗೆಲ್ಲಾ ಪಾಳಿ ಸೇಫ್ಟಿ ಅದಾವ
ಹ್ಮ ಹ್ಮ
ಆತ್ರ ಎಲ್ಲ ಸೌಲಭ್ಯದ ನಾವ ಮಾಡಮ್ಮತ್ ನ ಏನ್ ಬಿಡ್ಪ ಅವ ಎಲ್ಲ ಏನು ಗೋರ್ಮೆಂಟ್ಂದ ಯಾವ ಬರಲ್ಲ ಮಾಡ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ು ಆನ್ಲೈನ್ ಅಂದ್ರ
ಹ
ತಂದು ಬಸ ನಮ್ಮ ಅಪ್ಪ ನ ಬಿಟ್ಟ ಎಲ್ಲಾ ಹೈರಾಣ ಮಾಡಿಬಿಟ್ರರು ಇವಲ್ಲ ಎಲ್ಲ ಇವಾಸ ಮಳೆ ಆಗ ಎಲ್ಲ ಇರ
ಹಾ ಕರ್ಚಕೊಂಡ್ ಆಗ್ರಿ ನಂಗಗೆ ಗೊತ್ತಾ ಗೋರ್ ಮಕ್ಕಳ ದುಡ್ಡು ಬರುತ್ತಾ
ಹ್ಮ್
ತ್ತ ನೀರ್ನದಿಂದ ಹೊಳ್ದಾಗ ನೀರಿನ ಜಲಿ ಹೆಚ್ಚಾಗುತ್ತ
ಹ್ಮ್ ಹ್ಮ್ ಹೌದಾನ
ಈ ಈ ತರ ಎಲ್ಲ ಈಡೆ ನಮ್ ಕಡೆ ನಾವ್ ಯಾವ್ ಸ್ವಲಪ ಪಲ್ಸನ್ ಇಾವಾಗ ಹ್ಮ್ ಹ್ಮ ನಮ್ ಕಡೆ ಹೆಂಗಂ್ರ ನೀರ್ ಇದ್ದಾಗ ನಮ್ ಕಡೆ ಈ ಕಡೆ ಕನ್ ಕ್ಯನ್ಲ್ ಗತ್ತಾರ ಕಾಲ ಬ ಕೊಡ
ಹ್ಮ್ ಹ್ಮ್
ಕಾಲಿಗೆ ಒಳಾವ ಹೆಂಗಂತ ನಮ್ಮ್ ಪರಿಸ್ಥಿತಿ ಇವಾಗ ಹತ್ತಿ ಬಿತ್ಬಿಟ್ವಿ ಅತ್ತಿ ಕೂಡ ಒಂದ ಒಂದು ಎರಡ ಎಕರೆ ಮನುಷನ್ ಕಾಯನ ಅಬ
ಹಾ
ಹ ಸಮಸ್ಯೆ ಏನದಪ್ಪ ಅಂತಂದ್ರೆ ಇವ ನೀರ್ ಬಂದಿರ್ತವ್ರ ನೀರ್ ಬಂದಾಗ ಕರೆಂಟ್ ಇರಲ್ಲ
ಹ್ಮ್
ಕರೆಂಟ್ ಬಂದಾಗ ಇದು ನೀರಿರಲ್ಲ
ಹ್ಮ್
ಒಂದ್ ಒಂದ ಒಂದ ಹೋಗದ ಒಂದ ಒಂದ ಹ ಹಿಂಗ ನಮ್ ಬೇಸ್ ಆಗಿಬ ಬಿಡದ ಒಂದ ದಿನದ ಏನ ಅಂದ್ರೆ ಮೂರ್ ತಾಸ ನೀರ್ ಬಿಡ್ಬೇಕತ್ಂದ್ರೆ ವಜ್ರ ನಮಗ ಹ
ಹೌದ ಹೌದಣ್ಣ ಕರೆಕ್ಟ್ ಟೈಮ್ ಕರೆಂಟ್ ಇರಲ್ಲ ಎಲ್ಲ ರೈತರಿಗೆ ಸಮಸ್ಯೆಗಳು ಬಹಳ ಎದು್ರಾಗಕತ್ತ ಗೋರ್ಮೆಂಟ್ಲಂದಾನೇ ಈಗ
ಇದ್ದಾಗ ಮೋಟ್ರ ಕೆಟ್ಟೆ ಬೋರ್ ಕೆಟ್ಟೆ ಈರ ಮಾಡ್ತದೆ
ಹ್ಮ್
ಹ್ಮ ಇದದಕ್ಕೆ ಬ್ಯಸರು ಬಂದಸ್ಂದ ಇವತ್ತು ಹೋಗಕಸಂದ ನಿನ್ನೆ ಹೋಗಕಸಂದ ಸಟ ಕಡೆ ವಗಿ ಒಂದು ಪಂಪ್ ಶಟ್ ಆರಾಮ್ ಆ್ಬಿಟ್ಟು ಹೋಗಂಪ್ೋಗ ಕೊಟ್ಟರಡು ಸಾವಿ ರಪಾಯಿ ಬುಕ್ ಮಾಡಿ ಬಂದನಿ ಈಗ ಹ ಸಬ್ಸಿಡಿಲ್ಲದು ಲೋನ್ಗ ಅರ್ಜಂ ಜಾಸ್ತ ಅವಳ ಅಜಂಟ್ಗೆ ಅವಶ್ಯಕವಲ್ಲ
ಹೌದೌದೌದು
ಹ್ಮ ಸುಮ್ಮನೆ ಕಡೆ ಐವತ್ತು ಸಾವರ ಕೊಡ್ ತಗೊಂಡಬಟ್ಟು ಮತ್ತೆ ಈ ಕಡೆರ ಹೊಂಡ ್ರ ಮ ಮುಂದ ಬರ ಎಂಟತ್ತು ಲಕ್ಷ ಬೆಳಿ ಆ ನಮ
ಈಗ ನಮ್ ಸೈಡ್ ಚೇರ್ಮನ್ ಗಳುದಾರ ಏನ್ ಮಾಡ್ತಾರ ಆಗಗ ಪಂಚಾಯತ್ಗೆ ಎಷ್ಟ ಅಂತ ಕೃಷ ಹೊಂಡ ಬಂದಿರ್ತಾವಲ್ಲ ಈಗ ತಾವೇ ಒಂದ್ ಐದ್ ಆಾರು ಹಾಕ್ಬ ಬಿಡ್ತಾರಪ್ಪಾ ಬೇರೆ ರ ಹೆಸಲೆ ಬಿಲ್ ತಮ್ಮ ಬಿಲ್ ಐತಿ ಅಂದ ಡಬಲ್ ಡಬಲ್ ಐತಿ ಅಂತ ಆಾವೇತಿ ತಿಂತಾರ ಇಂತ ಕಡೆ ಇಲ್ಲಪ್ಪ ಪೂಜೆರಿ ನೀ ಮಲಕ್ಕ ಬಂದಿಲ್ಲ ಏನ ನೋಡ್ ಎಷ್ಟ್ ಹಾಕಮ್ಮ ಅಂತ ಹೇಳ್ತಾರ ಬರಿ ಹಿಂಗ ತಾವೇ ಪಿಲ್ಲ ಎತ್ಕನ್ ತಂದುಬಿಡ್ತಾರ ನಮ್ ಸೈಡ್ ಹ್ಮ ಮನ್ನ ಈಗ ಈಗ ಮನಿಗಳು ಬಂದ ತ ಎರ್ನೂರು ಮನಿ ಬಂದಂದ್ರ ಆರಾತಿಗಿಟ್ಟಟಂಗ್ಟ್ಟ ತೊಡ್ತಾರೆ ಈಗಮ್ಗಂದ ಮನೆ ಆಗ್ ಪೂಜೆ ಒಂದು ಇಪ್ಪತ್ತ ಹತಂದ ನೋಡ ಅಂತೇಳ್ಬಿಡ್ತಾರ ಅವ್ರು ಈಗ ಹೊರ್ಗಡೆ ಹಿಡಕ್ ಹೋಗ್ಬೇಕು ನಾಕಕ್ ಲಕ್ಷ ಇಡ್ಬೇಕಲ್ಲ ಸುಮ್ನೆ ಒಂದ್ ಲಕ್ಷ ಹೋದ್ರ ಮಳಗ ಆಯ್ತ ಆಯ್ತ ಆಯ್ತ ಅಧ್ಯಕ್ಷ ನಮ್ಗ ಒಂದ ಕಡೆ ಒಂದು ಒಂದ ್ಲಾಟ್ ನಮ್ ಒಂದ್ ಇಲ್ಲ ಅಂತ ಹೇಳ್ಬಡ್ ಗರ್ೆಂಟ್ ಆಯ್ತ ಅವಿಗೆ ಅಧ್ಯಕ್ಷಗ ಏನು ಒಂದೊಂದ್ ಲಕ್ಷ ಬಂದ್ರ ಸಾಕು ಎರನ ಮನೆಿಗೆ ಉಂಟು ಒಂದ್ ಲಕ್ಷ ಅಂದ ಸ್ವಲ್ಪ ಆತಾನ
ಸ್ವಲ್ಪ ಆಯ್ತು ನಾನ ದೊಡ್ ದೊಡ್ಡ ಅಮೌಟ್ ಆಯ್ತು
ಹ್ಮ್ ಈ ತರ ನಮ್ ಸೈಡ್ ಪಂಚಾಯಿಯ ವರ್ಕ್ ಮಾಡದ ನಮ್ ಸಳ ಪ್ರಸ್ತ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾರೆ ನಮ ಬಾಳ್ ಕೇರ್ಲೆಸ್ ಮಾಡ್ತಾರಪ್ಪಾ ಅಂತ ಯಾರು ಕೇಳ ಮಂದಿನ ಇಲ್ಲ ಅವ್ರಿಗ ಏನ ಇಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ರ ಆಯ್ತು ಅವ್ರ ದಪ್ಪು
ಹ
ಯ ತುಂಬ ಮಾಡ್ಬಡ್ತಾ
ಅಂದ್ರ ಅಂದ್ರೆ ಭ್ರಷ್ಟಾಚಾರ ಬಾಳ ನಿಮಲ್ಲಿ
ಬಾಳ ಅದ
ಆದ್ರ ಇ ಒಳ್ದಪ್ಪ ಭ್ರಷ್ಟಾಚಾರ ಇತ್ತು ಅಂದ್ರೆ ಮುಂದಕ್ಕೆ ಆಗಲ್ಲ
ಅರೆ ಏನ್ ಕಳಲಿಗ್ ಸರಿಳ್ಳ ಆಚ ಕಲ್ಲಿಿಗೆ ಹೋಗ್ಬೇಕಲ್ಲ ಬಿ ಪಿ ಶುಗರ್ ಯಾಕತ ಗೊತ್ತಾ ಇಂತ ಎಲ್ಲಾ ಯೋಚನೆ ಮಾಡ್ತಾರ ಅವರು
ಹ್ಮ್ ಅವ್ರ ತಲ್ಲ ಜಾಸ್ತಿ ಟ್ಯಾನ್ಕ್ಷನ್ ಇತ ಟ್ಯಾನ್ಕ್ಷನ್ಬಡತಲ್ಲ
ಹ್ಮ್ ಈಗ ಯಾವ್ದೇ ಒಂದ ಟೆನ್ಷನ್ ಆಗ್ಬೇಕಂದ್ರ ಒಂದ ದು ಕಟ್ಟದ ಮಾಡಿಸಲಂದ ತೆಲಗಿ ಇರ್ತದೆ ಟೆನ್ಷನ್ ಮನ್ಷ್ಯಾಗ ಏನ್ ಚಿಂತಲ್ಲ ಅ ನೆಮ್ದ ೇ ನೀತಿ ಮಾಡ್ತಾರರ್ತಾನ ಯಕೆಾಳು ಗಳಿಸಿರಲ್ಲರಾಮ ಉುರ್ ಮಣ ಅಂತ ಹೇಳ ಆರಾಮ್ ನಮ್ದೇ ನೀತಿ ಮಾಡ್ತಾರೆ ಏನೋ ಒಂದು ತಪ್ಪು ಕಾರ್ಯ ಮಾಡಿದೆ ಅಂತೇಳಿ ಏನ ಹ ಓಪನ್ ಬಲ್ ರಾಕೆಟ್ ತಿಿಂದಿರ ಅಂತ ಚೆ ಚ ತಲೆ ಓಡ್ತರ್ನಾ ಅವನಿಗೆ ಹಿಂಗೆ ಮಡಿ ಏನಾರು ಇದಾಗಿಬಿಡ್ತು ಹ್ಮ್
ಹಂಗ್ ಮಾಡಿದಿವವಪ್ಪಾ ಅಂತಂದ್ರ ಮನಸ್ಸ್ಯ ಮನುಷ್ಯಾಗ ಮೇನ್ ಏನತ್ತ ಅಂದ್ರ ಮನಸ್ಸಿಗೆ ನೆಮ್ಮದಿ ಮುಖ್ಯ ಶಾಂತಿ ಮುಖ್ಯ ಹ್ಮ್ ದುಡ್ಡು ಮುಖ್ಯ ಇವಾಗ ದುಡ್ಡು ಜಾಸ್ತಿ ಬರಬಹುದಂತ ಇವಾಗ ಮನ್ಷ್ಯ ಏನಾಗಿಬಿಡತ್ತ ದುಡ್ಡನ್ನ ಹೆಂಗ ಮೇಂಟೈನ್ ಮಾಡ್ಲಿ ಹೆಂಗ ಮ್ಯಾನೇಜ್ ಮಾಡ್ಲಿ ಇಲ್ಲಿ ಬಿಡಲಿ ತಂಗ ಟ್ಯಾಕ್ಸ್ ಉಳಿತಾಯ ಮಾಡ್ಲಿ
ಅಂತ ಬೆಳಗ್ ತಾನ ಚಿಂತೆ ಮಾಡ್ತಾರತಲ ಬನ್ನಿ
ಹ್ಮ್ ಈ ತರ ಟೆನ್ಸನ್ ಯಾವಾಗ ಮನೆ ಮೇಲೆ ತರಡೆ ಆಗತ್ತಾ ಲೂಟಿ ಆಗುತ್ತಾ ಐಡ ರಡ್ ಆಗುತ್ತ ಗಿಡ ಗಿಡ ಆಗತ್ತಾ ಬರ ಅವ್ರ ಮನೆ ಆ ತಗೆಲ್ಲ ಇದೇ ಓಡ್ತಾ ಇರತ್ತ ಹೆಂಗ ಹೆಂಗ ಬೆಳಸಿದ್ದ ಸಂಪಾದನೆ ಎಲ್ಲ ಮತ್ತ ಬೇರೆ ಹೆಸರಿಗೆ ಮಾಡ್ಲಿ
ಹ್ಮ್
ಹ ಮತ್ತ ಇವಾಗ ಹೆಂಗ ಬೇರೆ ಎಸ್ತ್ರರ ಮೇಲೆ ಆಸ್ತಿ ಕಳಸ್ಬೇಕಕ್ ಇವಾಗ ಬೇರೆ ಒಟ್ಟಿ ಹೆಂಗ್ ಮೂಡಿಬೇಕು ಸಾರ ರಸ್ತನ್ ಕಬಳಿಸ್ಬೇಕು ಎ ಎಂತ ಎಲ್ಲಾ ಮಾಡಿ ಮಾಡಿ ಯೋಚನೆ ಮಾಡಿ ಎಲ್ಲಾ ಬಿ ಪಿ ಲೊ ಆಗಿ ಹೈ ಆಗಿ ಶುಗರ್ ಪಷಂಟ್ ಆಗಿ
ವಾ ಏನೇನೋ ಜಡ್ಗಳು ನಾನಾ ತರ ಬರ್ಲಕತ್ ಇ ಎಲ್ಲ ಹೆಚ್ಚನೆ ಮಾಡೋದ್ರಿಂದ ಬೇರೆ
ಹ್ಮ್ ಏನ್ ಮಾಡಕ್ಕ ಆಗಲ್ಲ ಇವಾಗ ಅಂತರಿಗಲ್ಲ
ಹ್ಮ್ ಇರಾಣತಿ ಕೊಡ್ತ ಮೊದ್ಲ ಮೊದ್ಲ ಇನ್ನೊಬ್ರ ಅಲ್ದಾಗ ಬರ ಒಂದೊಂದು ಬಾಳ ಚೀಲಕ್ಕೆ ದದುಡದಾರ ಇವಾಗೆಲ್ಲ ಅಸ್ತ ಅನ್ನಾದ್ರರು ಉಂಚೆ ಬಾತಗಿ ಉಟ ಇಾಗ
ಹ್ಮ್ ಮನುಷ್ಯನ್ ಪೇ ರೊ ರೊಕ್ಕ ಎ ಜಗತ್
ಹ್ಮ್
ಮತ್ತತ್ ಇವಾಗ ನಾವವು ಕೆಲಸ ಮಾಡ್ಕೊಂತೀವಿ ರೊಕ್ಕಸದಿಂದ ಕೆಲಸ ಮಾಡ್ಕೊಂತೀವಿ ರೊಕ್ಕಲ್ಕ ನಾವವು ಕೆಲ್ಸ ಮಾಡ್ತಿದ್ವಿ
ಇಲ್ಲ
ಹ್ಮ್ ರ ಹ್ಮ್ ಕೈತರಿನ ಯೋಗ ಆಾಣಿಡೇದು
ಹ್ಮ್ ಹ್ಮ
ಹ್ಮ
ಸರಿಪ್ಪಾ ಎಲ್ಲ ರೊಕ್ಕದಲಿಂದಾನೇ ನೋಡ್ ನಡ್ಯದ ಈಗ ಪ್ರತಿಯೊಂದ ಈಗ ಯಾವುದೇ ಒಂದ್ ಚಡ್ ತೋರ್ಸಕ್ ಹೋಗ್ಲಿ ರೊಕ್ಕನೆ ಈಗ ಮೊದಲು ಗವರ್ಮೆಂಟ್ ಹಾಸ್ಪಿಟಲ್ದಾಗ ತೋರ್ಸಿದ್ರು ಇವಾಗ ಒಂದು ಪ್ರೈವೇಟ್ ಮಾಡಿಬಿಟ್ಟಾರ ಗರ್ಮೆಂಟ್ ದಾರ ಬೇಕಂತ ಹೊರಗಡೆ ಬರಕತ್ತರ ಹಂಗ ಪರ್ಸೆಂಟೇಜ್ ಒಟ್ಟು ತಗೊಳ್ಳೋದು ಈಗ ಪ್ರೈವೇಟ್ ಡಾಕ್ಟರ್ ಗಳು ಗೋರ್ಮೆಂಟ್ ಬಂದು ಡಾಕ್ಟರ್ ವಿಸಿಟ್ ಕೊಡ್ತಾರೆ ಸರ ಏನ ಅಂತ ಎಮರ್ಜೆನ್ಸಿ ಅಂದ್ರ ನಮ್ ಕಡೆ ಬರ್ದ್ ಬಿಡ್ರಿ ನಿಮ್ ಕದ ಪರ್ಸೆಟೇಜ್ ಕೊಡ್ತವ್ರರಿ ಅಂತ ಹೇಳ್ಬಿಡ್ತಾರ ಅವರು ಹಾ ಇವ ಗೌರ್ಮೆಂ ಡಾಟ್ರ ನನ್ಗ್ ಸಾಕಕ್ ಈ ಕಡೆ ಗೋರ್ಮೆಂಟ್ ಬರ್ತಾ ಸೈಡ್ಿಗೆ ಕಡೆ ಪ್ರೈವೇಟ್ ಅದ ಅರ್ಧ ಬರ್ತ ಅಂತೇಳಿ ಅವ ರೆಫರ್ ಮಾಡಿಬಿಡ್ತೆ ಮತ್ತೆ ನಬ್ಬಂಬಲ್ಲಿ ಎಷ್ಟೋ ಮಂದಿ ನಾರ್ಮಲ್ ತಮ್ಮಲ್ಲಿ ಆಗೋಂತ ಆಪರೇಷನ್ಗಳು ಒಯದು ದೊಡ್ ದೊಡ್ಡ ಹಾಸ್ಪಿಟ್ಲ್ ಪ್ರೈವೇಟ್ಗ ರೆಫರ್ ಮಾಡಿಬಿಡ್ತಾರೆ ಅಲ್ಲೇ ಲಾಸ್ ಆಗಿಬಿಡ್ತು ಎಲ್ಲಾ ರೈತರು ಎಲ್ಲಾ ಅಲ್ಲೇ ಡ್ತಾರರಾಮ್ ಗೋರ್ಮೆಂಟ್ಾಗ ಎಲ್ಲಾ ಫೆಸಿಲಿಟಿ ಇರ್ತಾವ ಆದ್ರೂ ಹೊರಗಡೆ ಇದು ಮಾಡುತ್ತಾರ ಸೆಟ್
ಹ್ಮ ಆಯ್ತಾಯಯ್ತು ಸರಿ ಸರಿ ಎಂದಕ್ಕ ಆಾಯಕಲ್ಲ